ಹಂಗ ಮಾಡ್ತಿದ್ದೆ
ಸುಮ್ನೆ ಕೂತಿದ್ದ ಹೇಳಿ
ಹೌದಾ ಟೀ ಆಯ್ತಾ
ಆ
ಟೀ ಟೀ ಕುಡುದಾ ಅಂದೆ
ಹಾ ಇವಾಗ ಏನು ಕ್ಲಾಸ ಕೊಡ್ಕೊ ಬಂದ ಹೇಳೆ
ಹದಾ
ಹಾ
ಹಾ
ಏನ್ ಕೆಲ್ಸ ಏನ್ ಕೆಲ್ಸ ಇಲ್ಲ ಇ್ರರಿ ಖಾಲಿ
ಮತ್ತಾ ಮತ್ತ ಈ ಸಿಗೆ
ಹೆಂಗ ನಡೀತಾ ಇದೆ ನಾವಏನ ಪಾರ್ಟ್ ಟೈಮ್ ಕೆಲಸ ಮಾಡ್ತೀವಿ ಅಲ್ಲಿ ಇಲ್ಲಿ ಕೆಲಸ ಮಾಡ್ತೀವಿ ಏನೋ ನಾಡಿತೈದೇ
ಹೌದಾ ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ದಯಾ
ಹ್ಮ್
್ಮ ಮತ್ತೆ
ನೀವೇನ್ ಮಾಡ್ಕೊಂಡಿದೀರಾ
ನಾನು ಒಂದು ಚಿಕ್ಕದಾಗ ಒಂದ ಶಾಪ್ ಇಟ್ಕೊಂಡಿದ್ದೀನಿ
ಏನು ಶಪ್ಪು
ಸಾರ
ಏನು
ಚಿಕ್ಕದಾಗಿ ಒಂದ್ ಸ್ಟೋರ್ ಇಟ್ಕೊಂಡಿದೀನಿ ಅದೇ ಫ್ಯಾನ್ಸಿ ಸ್ಟೋರು ಚಿ
ಹ ಹ ಪ್ರವಿಜನ್ ಸ್ಟೋರ್ ತರ್ನ
ಹಾ
ಹಾ ಹಾ ಹೆಂಗ ಆಗ್ತಿದೆ ಬಿಸ್ಸ್ ಚೆ ಆ ಇದಯಾ
ಬಿಸ್ನೆಸು ಒಂದೊಂದ್ಸಲ ಆಗುತ್ತೆ ಒಂದೊಂದ್ಸಲ ಆಗಲ್ಲ ಹೆಂಗೆ ಕಸ್ಟಮರ್ಸ್ ಹೆಂಗ್ ಬರ್ತಾರೆ ಅನ್ನೋದ್ರ ಮೇಲೆ
ಹೌದ್
ಹ್ಮ ಕಸ್ಟಮರ್ಸ್ ಜಾಸ್ತಿ ಬಂದ್ರೆ ಚೆನ್ನಾಗ್ ಬಿಸ್ನೆಸ್ ಆಗುತ್ತೆ ಆ ಸಮಸ್ಯೆ ಇಲ್ಲ ಅಂದ್ರೆ ಹಂಗೆನೇ
ಹೌದಾ ಕಸ್ಟಮರ್ ಹೆಂಗಿದ್ದಾರೆ ಒಂದ್ ರೇಂಜಿಗೆ ಇದರ್ ದರ
ಹ್ಮ್ ಬರ್ತಾರೆ ಬಂದಾಗ ಅವರು ಒಂದ್ ಐಟಮ್ ಕೇಳಿದ್ರೆ ನಾವು ಇನ್ನೊಂದು ತೋರ್ಸ್ಬಿಟ್ಟು ಅವ್ರನ್ನ ಮೋಟಿವೇಟ್ ಮಾಡೋುದು ಹ್ಮ್ ಇ ಎಕ್ಸ್ಟ್ರಾ ಎಕ್ಸ್ಟ್ರಾ ತಗೋಣೋಂತರ
ಹಾ ಹಾ ಹಾ ಒಬ್ಬ್ರೇ ಮೆಂಟೆನ್ ಮಾಡ್ತಾದೀರ ಅಂಗಡಿನ
ಚಿಕ್ದಾಗಿದೆಯಲ್ವಾ ಅದಕ್ಕೆ
ಹ್ಮ ಹ್ಮ
ಏನು ಈಗ ಏನಾದ್ರು ಈಗ ನಾವು ಅಪ್ಸರ ಪೆನ್ಸಿಲ್ ತೊಳಕ್ ಬರ್ತೀವಿ ನೀವ್ ಬೇರೆ ತರ ಹೇಳ್ತರಿ ಏನಾದ್ರು
ಹಾ ಇನ್ನೊಂದು ಬರುತ್ತಲ್ಲಾ ಯಾವ್ದದು
ನಟರಾಜನಾ
ಹಾ ನಟ್ರಾಜ ಅಲ್ಲ ಇನ್ನೊಂದ್ ಬರುತ್ತಲ್ಲ ತುಂಬಾ ತಿಕ್ಕಾಗಿ ಎದ್ದಾ ಕನ್ಸುತ್ತಲ್ಲ ಅದ ಯದು ಕ್ಲಾಸಿಕ ಐ ನ ಐ ಇನೊಂದ್ ಬರುತ್ತೆ
ಹಾ
ಈ ಕ್ಲಾಸಿಕ್ ಅಂತಾನೂ ಏನು ಹೆಸ್ರಿದೆ ಅದು ಬ್ಲೂ ಕಲರ್ ಬರುತ್ತಲ್ಲ ಹಾ ಅದನ್ ತಗೊಳ್ಳಿ ಅದಾದ್ರೆ ಬರದ್ರೆ ಫುಲ್ ಡಾರ್ಕ್ ಆಗ ಕಾಣುತ್ತೆ ಚೆನ್ನಾಗ್ ಕಾಣುತ್ತೆ ಅಂತ ಹೇಳ್ಬಿಟ್ಟು ಹೇಳರುಗ ಅವರು ಇದನ್ನು ತಗೊಂತಾರೆ ಒಂದು ಅದನ್ನು ತಗೊಂತಾನೆ ನೋಡೋಣ ಟ್ರೈ ಮಾಡೊಣ ಅಂತ ಹೌದು ನನಗೆ ಟಾಪಿಕ್ ಗೊತ್ತಗುತಲ್ವಾ
ಹೌದೌದು ಅವ್ರಿಗೆ ಒಂದಂದು ಸ್ವಲ್ಪ ಟ್ರಯಲ್ ಮಾಡ್ದ ಆಗುತ್ ತ ಅವ್ರ್ಗೆ ಇಷ್ಟದ್ರೆ ಮಾಡ್
ಹಾ ಅ ಅದೆ ಗೆ ಹೇಳುದು ಒಂದ್ಸಲ ಟ್ರೈ ಮಾಡಿ ನಿಮ್ಗೆ ಏನಾದ್ರು ಲೈಕ್ ಆಯ್ತು ಅಂದ್ರೆ ನೆಕ್ಸ್ಟ್ ಟೈಮ್ ಬಂದು ಕೊಡ್ರಿ ಅಂತ ಕೇಳ್ತೀರಾ ಅಷ್ಟು ಚೆನ್ನಾಗಿದೆ ಇದು ಅಂತ ಹೇಳೋದು.
ಹಾಂ ಹಾಂ ಮತ್ತೆ ಅದು ಬಿಟ್ರಿ ಇನ್ನೇನೇನ್ ಐಟಂ ಇದೆ? ನಿಮ್ ಅಂಗ್ಡಿಗ್ ಏನೇನ್ ಐಟಂ ಸಿಗ್ತವೆ?
ಅಂದ್ರೆ ಈ ತರ ಬುಕ್ಸು ಅಂದ್ರೆ ಅದೇನೋ ಬುಕ್ ಸಿಗ್ತಾವಲ್ಲ ಪೆನ್ಸಿಲು ತಿರ್ಗಾ ಚಾಕ್ಲೇಟ್ಸು ಈಗ ಚೇಂಜ್ ಇಲ್ಲ ಅಂತ ಅಂದ್ರೆ ಚ ಕೆಟ್ ಕೊಟ್ಬಿಟ್ ಹಂಗೆ ಇದು ಮಾಡ್ಬೋದು ಆ ತರ ಮತ್ತೆ ಚಿಕ್ ಚಿಕ್ ಐಟಮ್ಸು ಹ್ಮ್ ಅಂದ್ರೆ ಏನಂತ ಪ್ಲೇಸು ಈತರ ಎಲ್ಲ ಇಟ್ಕೊಂಡಿದ್ದೀವಷ್
ಹಾಂ ಹಾಂ
ಮತ್ತೆ?
ಹೇಳ್ಬೇಕ್ ನೀವೆ ಎಷ್ಟಾಗ್ತಿದೆ ಪರ್ ಡೇ ಬಿಸ್ನೆಸ್ಸು?
ಪರವಾಗಿಲ್ಲ ಒಂದ್ ಟೂ ತೌಸಂಡ್ ಆತರ ಆಗುತ್ತೆ. ಕಸ್ಟಮರ್ಸ್ ಜಾಸ್ತಿ ಬಂದ್ರೆ ಜಾಸ್ತಿನೂ ಆಗುತ್ತೆ.
ಹೌದಾ?
ಹ್ಮ್ ಇವಾಗ ಹೆಂಗೆ ಅಂದ್ರೆ ನಾವೀಗ ಒಂದು ಈಗ ಬಟ್ಟೆ ತಗೊಳಕ್ ಹೋಗಿದ್ದೀವಿ ಅಂತ ಇಟ್ಕೊ ಟಾಪಿಗೆ ಅಲ್ಲಿ ನೀನ್ ಯಾವ್ದನ್ನ ಲೈಕ್ ಮಾಡಿರ್ತ್ಯ ಅವರು ಸರ್ ಸರ್ ಇದು ಹೊಸದಾಗಿ ಬಂದಿದೆ ಹೊಸ ಫ್ಯಾಷನ್ ಇವಾಗ್ ಟ್ರೆಂಡಿಂಗ್ ಅಲ್ ಇದೇ ಓಡ್ತಾ ಇರೋದು ಒಂದ್ಸಲ ವೇರ್ ಮಾಡ್ ನೋಡ್ರಿ ಅಂತ ಹೇಳ್ತಾರಲ್ಲ ಅವಾಗ ನೀನ್ ಮೋಟಿವೇಟ್ ಆಗ್ ಯಾತಾನೇ ಹೋ ಹೌದೇನೋ ಟ್ರೆಂಡಿಂಗ್ ಅಲ್ ಇದಿದ್ಯೇನೋ? ಇನ್ನೊಂದ್ ಸಲ ನಾನು ಟ್ರೈ ಮಾಡಣ ನೋಡ್ತಿಯಾ
ಹೂಂ
ನಿನಿಗ್ ಅವಾಗ್ ಲೈಕ್ ಆಗುತ್ತೆ ಅವರು ಇದು ಇ ಫರ್ಸ್ಟ್ ಗೇನೆ ಚೂಸ್ ಮಾಡಿದ್ ಎಲ್ಲ ಅದಕ್ಕಿನ್ನ ಒಂದ್ ಎರಡ್ ರೂಪಾಯಿ ಜಾಸ್ತಿನೇ ಇರುತ್ತೆ. ಅವ್ರ್ ಮೋಟಿವೇಟ್ ಚೆನ್ನಾಗ್ ಮಾಡಿರ್ತಾರೆ. ನೋಡು ಈ ಟ್ರೆಂಡಿಂಗ್ ಅಲ್ಲಿ ಇದೇ ಓಡ್ತಾ ಇರೋದು. ಹ್ಮ್ ಇದುನ್ ಹಾಕೊಂಡ್ರೆ ನೀವ್ ಹಂಗ್ ಕಾಣಿಸ್ತೀನ್ ಕಾಣಿಸ್ತೀರಾ ಅಂತ ಹೇಳ್ ತೆರೆ ನೋಡು. ಅವಾಗ ನೀನು ಒಂದೆರಡು. ಪ್ ಜಾಸ್ತಿ ಆದ್ರೂ ಪರ್ವಾಗಿಲ್ಲ ಈ ತರ ಇದ್ಯಲ್ವಾ ಅಂತ ಹೇಳೇಳ್ಬುಟ್ ನೀನ್ ತಗೊಂತೀಯ. ಹೌದು ತಾನೆ. ಹ್ಮ್ ಅದೊಂದ್ ತಗೊಂಡು ಈಗ್ ಬೈ ಚಾನ್ಸ್ ನೀನ್ನೊಂದು ಟೀ ಶರ್ಟ್ ತಗೊಂಡೆ ಅಂತ ಇಡ್ಕೊ ಆಮೇಲಿಂದ ಅದು ಎಕ್ಸ್ಟ್ರಾ ಅಂಗ್ನಿಂದ ಅದ್ರ ಮೇಲೆ ಜರ್ಕಿನ್ ತ ಇದು ಕೋಟ್ ಬರುತ್ತಲ್ಲ ಜೀನ್ಸ್ ಕೋಟ್ ತರ ಹ್ಮ್ ಇದನ್ ತಗೋಳ್ರಿ ಅದ್ರ ಮೇಲ್ ಇದನ್ನ ಹಾಕ್ರಿ ಸೂಪರ್ ಆಗ್ ಹಿರೋ ತರ ಕಾಣುಸ್ತೀರ ಅಂತ ಹೇಳ್ಬಿಟ್ಟು ಅವಾಗ್ ಇನ್ನೊಂದ್ ತರ ಮೋಟಿವೇಟ್ ಮಾಡ್ತರೆ. ಅವ ನೀವು ಇನ್ನೇನ್ ಮಾಡ್ತೀರಾ. ಹೌದು ಈ ಟಿ ಶರ್ಟ್ ಮೇಲೆ ಇದುನ್ನ ಹಾಕೊಂಡು. ಹಾ ಹಾಕುದ್ಮೇಲ್ ನಾನ್ ಚೆನ್ನಾಗ್ ಕಾಣಿಸ್ತೀನಿ ಅಂತ ಹೇಳ್ತಾರೆ. ಅದೆಲ್ಲ ಅಂದ್ಮೇಲೆ ನಾನಿನ್ನು. ಇದುಕ್ ಸೂಟ್ ಆಗೊ ತರ ಪ್ಯಾಂಟ್ ತಗೊಳ್ಳಿ ಅಂತ ಹೇಳ್ತಾರೆ ಹ ಹಿಂಗೆ ಹೇಳ್ತಾ ಹೇಳ್ತ ಹೋಗ್ತಾರೆ ಆಮೆ ಹಂಗೆ ಮಾಡ್ಬಿಟ್ಟು ಪ್ಯಾಂಟುನು ನಿಮ್ ತಗೊಳೊ ಹಂಗ್ ಮಾಡ್ತಾರೆ ಆಮೇಲಿಂದ ಒಂದ್ ಗಾಗಲ್ ಹಾಕಿದ್ರೆ ಸೂಪರ್ ಆಗಿ ಕಣ್ತೀರಾ ಅಂತ ಹೇಳ್ತಾರೆ ನೀವು ಅದುನ್ನು ತಗೊತೀರಾ ಹಂಗೆ ತಗೊಂತ ತಗೊಂತ ಆಮೇಲೆ ನಿಂತ ಲಾಸ್ಟ್ ಬಂದ ಮೇಲೆ ಈ ತರ ಡ್ರೆಸ್ನ ವೇರ್ ಮಾಡ್ದಾಗ ಈ ತರ ಸ್ಲಿಪರ್ ಹಾಕಣಕ್ ಹೋಗ್ಬಾರ್ದು ಶೂಸ್ ಹಾಕೋಬೇಕು. ಬ್ರ್ಯಾಂಡೆಡ್ ಕಾಣಿಸ್ಬೇಕು ಅಂದ್ರೆ ಅವಾಗ ಸಕ್ಕತಾಗ್ ಕಾಣಿಸತೀರಾ ಅಂತ ಹೇಳ್ತಾರೆ, ಅವಾಗ ಏನ್ ಮಾಡ್ತೀರಾ ನೀವು ಆ ಶೂನು ಪರ್ಚೇಸ್ ಮಾಡ್ತೀರಾ ಅವಾಗ್ ಎಷ್ಟೊಂದು ಬೆನಿಫಿಟ್ ಆಗುತ್ತೆ ಹೇಳ್ರಿ ಅಲ್ವಾ.
ಅತ್ತೆ ಅವೆಲ್ಲಾ ಒಂದೇ ಅಂಗ್ಡಿಗ್ ಸಿಕ್ಕಿದ್ರೆ ಒಂಥರ ಎಲ್ಲಾ ಒಂದೊಂದ್ ಅಂಗ್ಡಿ ತಗೊಬೇಕ್ ಅಂತ ಇದ್ರೆ.
ಎಲ್ಲಾ ಒಂದೇ ಅಂಗ್ಡಿಯಲ್ಲಿ ಅಲ್ಲಿ ಸಿಗೋದನ್ನ ತಾನೆ ಎಲ್ಲಾ ಓರ್ಲ್ಲ ಸಿಗೊತ್ರನೆ ಅವ್ರ ಆತರ ಮೋಟಿವೇಟ್ ಮಾಡದು ಒಂದೊಂದೇ ಸಿಗೋದಾದ್ರೆ ಹ ಇದನ್ ತಗೊಳ್ಳಿ ಇದನ್ ತಗೊಳ್ಳಿ ಅಂತ ಹೇಳ್ತಾರೆ ಅವ್ರ ಅವ್ರ ಕಡೆ ಎಲ್ಲಾ ಐಟಮ್ಸ್ ಇರುತ್ತಲ್ಲಾ ಅದು ಎಲ್ಲಾನು ಸೇಲ್ ಆಗ್ಬೇಕ್ ಇವ್ರಿಗೆ. ಅದ್ರಿಂದ ಪ್ರಾಫಿಟ್ಟು ಆಗ್ಬೇಕ್. ಹಂಗಾಗಿ ಚೆನ್ನಾಗಿ್ ಮೋಟಿವೇಟ್ ಮಾಡ್ತ. ಮತ್ತಿರ್ಗ ನೀವು ಅಲ್ಲಿ ಹಂಗಾಗಿ ಹಂಗಾಗಿ ಚೆನ್ನಾಗಿ ಮೋಟಿವೇಟ್ ಮಾಡ್ತಾರೆ ಮತ್ತೆ ತೀರಾ ನೀವು ಅಲ್ಲಿ ಹೋಗ್ಬಿಟ್ಟು ನೀವ್ ಎಷ್ಟಾದ್ೂ ತೆಗಸ್ರಿ. ನನಗ ಇದ್ ಲೈಕ್ ಆಗಿಲ್ಲ ಇದ್ ಲೈಕ್ ಆಗಿಲ್ಲ ಇನ್ನೊಂದ್ ತಗಿರಿ ಇನ್ನೊಂದ್ ತಗಿರಿ ಅಂತ ಹೇಳಿದ್ರರು ಅವ್ರು ಸ್ವಲ್ಪನ ಬೇಜಾರ್ ಮಾಡ್ಕೊಳಲ್ಲ ಕಸ್ಟಮರ್ಸ್ ಮೇಲೆ. ನೀ ಎಷ್ಟಾದ್ರು? ಕೇಳಿ! ತೆಗ್ದ್ಕ್ತಾರೆ. ಇನ್ನು ಕೆಲವೊಂದಷ್ಟು ಜನ ಇರ್ತಾರೆ. ಅ ಏನಾದ್ರು ಒಂದ ತಕ್ಸ್ ಹಾಕ್ಬಿಟ್ಟು ಒಂದ್ ಐಟಮ್ಮ ತಗೊಂಡಂಗ ಬಂದ್ರೆ ಬೈಕೊಂತಾರೆ ನಿಮ್ ಯಾವನ ಬಂದವಿ ನನ್ ಕೆಲ್ಸ ಎಲ್ಲ ಕೆಡ್ಸೋಕೆ ಅಂತ ಅತಾನೆ ಬೈಕೊಂಡನು. ಹಂಗ್ ಬೈತು ಅಂತಾರೆ ಇನ್ನ ಒಬ್ಬೊಬ್ರು ಇರ್ತಾರೆ ಅಂದ್ರೆ! ಅಲ್ಲೇ ಕೆಲ್ಸ ಮಾಡ್ಬಿಟ್ಟು ತುಂಬಾ ಎಕ್ಸ್ಪೀರಿಯನ್ಸ್ ಇರುತ್ತೆ. ನೋಡ ಅವ್ರು ಯಾವ್ತರ ಇ ಮಾಡ್ತಾರೆ ಅಂದ್ರೆ! ಇನ್ನ ಏನ್ ಜಾಸ್ತಿ ತಗಸ್ತಾರೆ ಇವ್ರು ನಾವು ಮಡ್ಚಿಕ್ಬೇಕಾಗುತ್ತೆ ನಾವ್ ಎಲ್ಲ ಎತ್ತಿರ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಸರಿ ಇದು ಟ್ರೆಂಡಿಂಗ್ ಅಲ್ಲಿ ಇದೆ ಸರ್ ಇದ ನೀ್ ವೇರ್ ಮಾಡ್ಬೇಕು ನೀವ ಅಂತೇಳಿ ನೀ್ ನೆಕ್ಸ್ಟ್ ಒ ಸಸಕ ಅವ ತಾನೆ.
ಹ್ಮ್ ಅದೇಂಗ ಆಗುತ್ತೆ ಯಾವ್ದದ ಒ ಫಿಲಾ ಬರುತ್ತೆ. ಯಾರ್ದು
ಹ ಆರ್‌ಸಿಬಿ ಕಪ್ ನಮ್ ನಾನೇನು
ಆ ತರ ಸೀರೆ ತೆಗ್ದು ತೆಗ್ದು ಬೇಜಾರಾಗಿ ಅವ್ನ ಆಮೇಲೆ ಯಾವುದು ಬೇಡ ಪ್ಯಾಕ್ ಮಾಡಿ ಅಂದಾಗ
ಹ್ಮ್ಮ ಅದು ಟ್ರಿಕ್ಕ ಎಲ್ಲ ಬಿಜಿನೆಸ್ ಮಾಡಿ ಅಲ್ಲಿ ಕೆಲ್ಸ ಮಾಡೋದು ಅದು ಒಂದ ಟ್ರಿಕ್ಕೋ ಯಾಕಂದ್ರೆ ಕೆಲ್ಸ ಕಮ್ಮಿ ಆಗ್ಬೇಕು ತಾನೆ ಹಾ ನೀವು ಅದನ್ನು ಬಿಟ್ಬಿಟ್ಟು ಹ ಏನ್ ನೀನೆ ಇಷ್ಟಕ್ಕೊಂದು ತಗುಸಾಕ್ತಿದ್ಯಾ ನಾನ್ ಇಲ್ಲಿನು ಚಂದುಕ್ಕಿದೀನಿ ನಿಮ್ಮ ಎತ್ತಿಡಕ್ಕೆ ಅಂತ ನಿಂಗೆ ರಾಶಾಗ್ ಮಾತಾಡಿದ್ರೆ. ಕಸ್ಟಮರ್ಸ್ ಜೊತೆ ಆತರ ಮಾತ್ ಮಾತಾಡ್ರೆ ಇವ್ನೇನ್ ಹಿಂಗ ಮಾತಾಡ್ತಾನೆ ಇಲ್ಲೇ ತಗೋ ಬೇಕೇ ಏನ್ ಏನಿದು ಒಬ್ಬಂದೆ ಅಂಗಡಿ ಇರೋದು ಅಂತ ಹೇಳ್ಬಿಟ್ಟು ಎದ್ದೊಗ್ತಾರೆ ಹೌದುತಾನೇ ಹ್ಮ್ ಅದಕ್ಕೆ ಕಸ್ಟಮರ್ಸ್ ಹ್ಮ್ಮ್ ಹಾ ನೀವು ಒನಾಗಿ ಬಿಜಿನೆಸ್ ಮಾಡದ್ ಏನಿದೆಯೋ ಹಾ ಬ ಡವಾಳ ಅಥವಾ ತುಂಬಾ ಚೆನ್ನಾಗಿ ಮಾತಾಡ್ಸ್ಕೊಂಡಿರ್ಬೇಕು ಅವ್ರ ಅವ್ರನ್ನ ನಾವ್ ಆಡ ಮಾತು ಇಂದಾನೆ ಅವರು ಮೋಟಿವೇಟ್ ಆಗಬಿಡ್ಬೇಕು ಹಾ ಹಾ
ಹಾ
ಹಂಗೆ ಮಾಡ್ಕೋಬೇಕು
ಹ್ಮ್
ಆತರ ಮಾಡಿದ್ರೆ ಬಿಜಿನೆಸ್ ಚೆನ್ನಾಗ ಆಗುತ್ತೆ ಆ ನಮ್ಮ ಹ್ಮುಚೆನ್ನಾಗಿ ಫೇಮಸ್ ಆಗುತ್ತೆ ಅಲ್ವೇ
ಹೌದೌದು ಅಂಗಡಿಗೆ ಏನಾರಾ ಹೆಸರಿಟ್ಟರೆ ಏನ್ ಅಂತ ಹೆಸರು ಇಡ್ತಿರಾ ನಿಮ್ಮ್ ಅಂಗಡಿಗೆ ಇವಾಗ ಫೈನಾನ್ಸ್ ಸ್ಟೋರ್ಗೆ ಏನಂತ ಹೆಸರಿಟ್ಟಿದ್ರಾ ಅಂದೆ
ಹೆಸರೋ ನಮ್ಮದೇ ಹೆಸರು ಹಾ ನಿರ್ಮಲ ಪ್ರಾವಿಷ ನ್ ಸ್ಟೋರ್ ಅಂತ
ಹಾ ಹಾ ನಿಮ್ದು ಹೆಸರು ಇಟ್ಕೊಂಡ್ ಬಿಟ್ಟಿದ್ದೀರಾ
ನಾವೇ ತಾನೇ ಮಾಡೋದು ಹ ನಾವೇದು ಹ್ಮ ಅದಕ್ಕೆೇನೆ
ಹ್ಮ್ ಹ್ಮ್
ಹ್ಮ್ ಮತ್ತೆ ನಿಮ್ಗೇನಾದ್ರು ಸ್ ನೋ ಇದಾ ಇದ ಇದಾ
ಓನು ಬಿಸ್ನೆಸ್ ಮಾಡೋ ಐಡಿಯಾ ಏನ ಇಲ್ಲ ಏನು ಬಿಸ್ನೆಸ್ ಅಂದ್ರೆ ಮಾಡ್ಬೇಕು ಏನಾದ್ರು
ಹ್ಮ
ಯಾವ ಮಾಡ್ತೀವೋ ಗೊತ್ತಿಲ್ಲ
ಮತ್ತೆ ಏನ್ ಗೊತ್ತಾ ಹ್ಮ್ ಓನಾಗ ಬಿಸ್ನೆಸ್ ಮಾಡಿದ್ಮೇಲೆ ಒಂದು ಸತಿಪ್ರಾಫಿಟ್ ಆಗುತ್ತೆಒಂದಸತಿಲಾಸ್ ಆಗುತ್ತೆ ಸ್ಟಾರ್ಟಿಂಗ್ ನಾವ್ ಮಾಡಿದೀವಿ ಅಂದ್ರೆ ನಮ್ದು ಫೇಮಸ್ ಇರಲ್ಲ ನೋಡ ಹಾಗಾಗಿ ಸ್ವಲ್ಪ ಲಾಸ್ ಆಗ್ತಾನೆ ಇರುತ್ತೆ ಹಂಗಂತ ಹೇಳ್ಬಿಟ್ಟು ಹ್ಮ್ ಲಾಸ್ ಆಗ್ ದೆ ಇಲ್ಲಪ್ಪಾ ನಮ್ ಇದನ್ ಮಾಡದೇ ಇಲ್ಲ ಅಂತ ಹೇಳೇಳ್ಬಿಟ್ಟು ಸುಮ್ಮ್ನೆ ಅಷ್ ದೊಂದು ಬಂಡವಾಳ ಹಾಕಿ ಹ ಒಂದ್ ಸತಿ ಪ್ರಾಫಿಟ್ ಯಾಕಂದ್ರೆ ಕಸ್ಟಮರ್ಸ್ ಬೇಗ ಹಂಗೆ ಕನ್ವಿನ್ಸ್ ಆಗೋದಿಲ್ಲ ಸರಿ ನಾ ಅವ್ರುನು ಟೈಮ್ ತಗೊತಾರೆ ನಾವು ಸಮೇತ ಪೇಷಂ ಸಿರ್ಬೇಕು ಐಸ್ ಲಾಸ್ ಆಗಿದೆ ಅಂದ್ರೆ ಪ್ರಾಫಿಟ್ ಆಗೆ ಆಗುತ್ತೆ ಅನ್ನೋ ಒಂದು ಭರವಸೆ ಮೇಲೆ ಬಿಸ್ನೆಸ್ ಮಾಡ್ಬೇಕು ನಿಂಗೆ ಒಂದ್ ದಿವಸ್ ಮಾಡ್ಬಿಟ್ಟು ಹ್ಮ ಈ ಈ ವಾರ ಮಾಡ್ಬಿಟ್ಟೆ ನೆಕ್ಸ್ಟ್ ವಾರ ನನಗೆ ಕಾಫಿಟ್ ಬಂದ್ಬಿಡ್ಬೇಕು ಅಂದ್ರೆ ಬರೋದಿಲ್ಲ ಅದು ಟೈಮ್ ತಗೋಣ ಅಲ್ಲಿವರೆಗೂ ಪೇಶನ್ಸ್ ಸಿರ್ಬೇಕು ಹಂಗಂಗಿದ್ರೆ ಮಾತ್ರ ಓನ್ ಬಿಸ್ನೆಸ್ ಮಾಡ್ಬೇಕು ಇಲ್ಲ ನಾನು ಇವಾಗ್ ಮಾಡ್ಬಟ್ಟೀನಿ ನ ಬೆ ಎರ್ದರೆ ವರ್ಷದ ಪ್ರಾಫಿಟ್ ಬರ್ಬೇಕು ಅಂದ್ರೆ ಹಂಗೆ ಯಾರವುದೂ ಆಗಲ್ಲ ಅದೇ ಯಾರ್ದಾದ್ರೂ ತಲೆ ಹೊಡಿಬೇಕಾಗುತ್ತೆ ಅಷ್ಟೆ
ಹ್ಮ್ ಹ್ಮ್ ಸ್ವಲ್ಪ ಪ್ರಗ ಲಾಭಕ್ಕೂ ಸರ್ವೈವ್ ಆಗಕ್ಕು ಕಷ್ಟ ಸುಖ ಇತ್
ಹ್ಮ್
ಇರೋ ಒಂದ್ ಸ್ವಲ್ಪ ಲಾ ಪ್ರಾಫಿಟ್ ಆಗೋವರ್ಗೂ ಸರ್ವೇ ಆಗ್ತಾ ಇರ್ಬೇಕು ಕಿಟ್ ಮಾಡ್ದಂಗೆ
ಹ್ಮ್ ಹ್ಮ ಹ ಹ್ಮ್ ಯಾವ್ದಂದಾದ್ರೂ ಅಷ್ ಮಷ್ಟೆ ತಾನೆ ಕಷ್ಟ ಇಲ್ಲ ಯಾವ ಸುಖ ಇದ್ಯಾ
ಅದೇ ಯಾವ್ದು ಸಿಗಲ್ಲ ಅದಕ್ಕೋಸ್ಕರ
ಹ್ಮ್ ಹ್ಮ್
ಹು
ಮತ್ತೆ
ಹೇಳ್ಬೇಕ್ ನೀವೆ
ಹ್ಮ ಸರಿ ತಗೊಳ್ಳಿ ಮತ್ತೆ ಫ್ರೀಯ ಆದಾಗ ಕಾಲ್ ಮಾಡ್ತೀನಿ
ಹಾ ಸರಿ
ಓಕೆ ಬಾಯ್